ಹೇಳ್ರಿ ಏನಲ್ರಿ ಏನ್ ಹೇಳ್ಬೇಕ್ ಸಮಸ್ಯ.
ಹ್ಮ ನೋಡ್ರಿ ಇದ ಊಟ ಐತ್ರಿ ನಿಮ್ದ.
ಆಯ್ತ್ರ ಸರ್ ಈ ಕಡೆ ಸ್ವಲ್ಪ ಬುನಾದಿ ನೀರ್ ಒಡಾಕ್ ಬಂದಿದ್ದೆ.
ಹಾ ರೀ ಹೆಂಗ್ ಮಾಡದ್ರೀ ಮನಿ ಕಾಟದ.
ನಡದದ್ರೀ ಸ್ವಪೋ ರೊಕ್ಕ ಕೊಟ್ಟೀವ್ರರಿ ಅವರು ಲೇಬರ್ಗಳು ಬರಲ್ರಿರಿ. ಅದೇ ಕೊಟ್ಟವ್ರ ರೊಕ್ಕ ಒಂದ ಐವತ್ ಸಾವ ಹೋಗಾರ ಬರ್ತನಿ ಬರ್ತನಿ ಅಂತಂದ ಹಂಗೆಲ್ಲ ಹೊಟ ಚೋಟಾರ ಅಗಡೆ.
ಹಂಗೆ ಮಾಡ್ತಾರ್ ನೋಡ್ರಿ ಗೋಂಡಿವರಂದ ಹಂ ನೋಡಿ ನಮ್ಗನ್ ಹಂಗೆ ಹಿಂಗ್ ಮಾಡಿದ್ರಿ.
ಒಂದ್ ಎರಡ್ ತರ ಕ ಕಟ್ಟಣ ಬರ್ತೀವ ಸೊಪ್ಪ. ಕೆಲ್ಸ ಹಡ್ದೀವಿ ಅದು ಮುಗಸೋಣಿ ನಿಮ್ಗೆ ಸ್ಟಾರ್ಟ ಮಾಡ್ತಿವಿ ಹಂಗ ಹೇಳಿದ್ರ.
ಹಂಗ್ಯ ನೋಡ್ರಿ ಗೋಡಲ್ದ ಹೆಂಗಗೆ ಇರ್ತ್ ನೋಡ್ರಿ. ಅದೇ ಊರನ್ನವರು ಗೊಂಡಿ ಅವ್ರ ಕಡೆ ಕರ್ಕೊಂಡ್ ಮಾಡದ್. ಮಾಡೀ ಅದು ಹನ್ ಬೇರೆವ್ರ ಕೊಟ್ಟಿಗೆ ಮಾಡದು. ಹೌದ್ರಿ ಏನ್ ಮಾಡ್ತ್ರಿ ಇಥರ ನೋಡ್ಕೊಂಡರ್ ಅಂದ್ಮೇಲೆ ಬಾಳ ಇ ಇದ.
ನಾವತ್ ಮಾಡ್ರಿ ಈ ತರ ಮೋಸ ಮಾಡ್ರಿ ಹೆಂಗ್ ಮಾಡ್ಬೇಕು ಕೇಳ.
ಕ್ಲಾಸ್ ಮ ಕೊಟ್ರ ಏನ್ ಮಾಡ್ತರಿ ಬಾಳ ಮ.
ನಂಬಿಕೆ ಉಡ್ಸ್ಕೋಬೇಕು ಮನೆ. ಕೇರ್ ಮಾಡಕ್ ಆಗಲ್ಲ ಅವರು.
ಹಾ ಅದಕ್ಕೆ ನಾನ್ ಕೂಡ ಏನ್ ಮಾಡಿದ್ವಾ. ಇದ ನಮ್ಮಣ ನಮ್ಮ ಅಣ್ಣಂದು ಮ್ಯಾರೇಜ್ ಇದೆ.
ಯಾವಾಗ.
ಹ್ಮ್ ಇದೇ ಈ ಇದು ಮೋರ ಬಂದ ಮಾಗಿದೆ. .
ಹಾ ಹಾ ಮಾಡ್ಲೇಬೇಕ.
ಹಾ ತಮ್ಗೆ ಏನಾದ್ರು ಗೊತ್ತಿದೆಯಾ ಇದು ಫಂಕ್ಷನ್ಲ್ಲಿ ಕೋಗಿ ಫಂಕ್ಷನ್ ಅಲ್.
ಫಂಕ್ಷನ್ಲ್ ಚಾಂದ್ ಪ್ಯಾಲೇಸುಲ್ಲ.
ಹ ಅದು ಅಮೌಂಟ್ ಎಷ್ಟ್ ಇರ್ಬೋದು.
ಏನೋ ಒಂದ ಒಂದ್ ಲಕ್ಷ ಇರ್ಬೋದನ.
ಒಂದ್ ಲಕ್ಷನ ಐವತ್ ಸಾವಿರ ಅಂತಂದ್ರ.
ಯಾವದ.
ಐವತ್ತುಸಾವ ಅಂದ್ರ ಊಟ ಗೀಟ ಮತ್ತೆ ಅವರೇ ಮಾಡ್ಸಂಗಿ. ದ್ರೆ ಮತ್ತ ಒಂದು ಲಕ್ಷ ಹೋಗ್ಬೋದು . ಸಾಮಗ್ರಿಗಳು ಇರ್ತ ನೋಡ.
ಎಲ್ಲಾ ಎಲ್ಲಾ ಟೋಟಲ್ ಖರ್ಚಿಗೆ ಇಷಿಂದ ಐವತ್ತೈದ ಏನು ಇದೆ ಅಂತ ನಾನ್ ಕೇಳಿದ್ದೆ. ಅದ್ಕ್ಕೆ ನಿಮ್ಮೈಲಿ ಏನಾದ್ರು ಯಾರಿಗ ಗೊತ್ತಿದ್ದಾರೆ ಅಂತ.
ಓ ಹಂಗಿತ್ತ ನಡಿತತ್ ತಗೋ ಆರಾಮ್ ಹೋಗಿ ಪಂಕ್ಷನ್ ಆ ಅಂದ್ರ
ಹ ನಡದ್ರೆ ಇದು ಲಗ್ನ ಪತ್ರಿಕೆಗಳನ್ನು ಪ್ರಿಂಟ್ ತಯಾರು ಮಾಡ್ಲಕ್ ಯಾರಾರನ್ ಗೊತ್ತಾದೇನ್ ನಿಮ್ಗ
ಹಾ ಶಾಪರ್ದಾಗ ಗೊತ್ತದಲ್ ವಿಶ್ವ ಆರ್ಸ್ ಅಂತ
ಸವಸ್ತ ಇದ್ದೇನ್ರಿ ಎಷ್ಟಗ ಒಂದ್ ಮಾಡ್ತಾರ ಒಂದ ನಮ್ ಹತ್ರ ಹತ್ತು ರೂಪಾಯಿ ಹನ್ನೊಂದ್ ರ
ಯ್ ಚೆನ್ನ್ ಕ್ವಾಲಿಟಿ ಇದಿವ ಬರ್ತವ್ರೀ ಅದ್ರೊಳಗ
ದ ಅದೇನ್ರರಿ ಯಾರ್ ನೋಡತಲ್ರಿ ಒ ಒಂದ್ ಎರ್ಡ್ನೂರ ಮುನ್ನೂ ಪಾಯೇಕಾಯತ್ರಿ
ಅದೇ ಒಂದ ಏಳ ಎಂಟು ರೂಪಾಯಿ ಅಂದ್ರೆ ಚೆನ್ನಾಗಿ ಬರ್ತಾವ ಯಾಕಂದ್ರೆ ಚೆಂದ್ ಕ್ವಾಲಿಟ ಇದು ಅಂದ್ರೆ ಬಾರಿ ಮಾಡ್ಸಾರಪ್ಪಾ ಅಂತ ಅಂತಾರ
ಹಾ ರೀ ಅದಕ್ಕೆ ಹೌದ್ರಿ ನಮ ದಿನ ಬಾಳ ದೂರ ಆದ್ರೆ
ಮಾಡ್ಕೋಬುಡ್ ನೀವು ಇವಾಗ
ಹ್ಮ ಏನ್ ಮಾಡ್ತಾರೆ ಸ್ವಲ್ಪ ರೊತದ ಪ್ರಾಬ್ಲಮ್ ಮಾಡಬ್ರ ಅಣ್ಣರ್ದ ಆಲಿ ನಾ ಬಾಳ್ ಮುಗತಾರೆ ಅವ್ರದ ಆದ್ಮ್ಯಾಗ ನಮ ನೋಡಿದ
ಹ ನೀನುನು ವಯಸ್ಸಯ್ಯಾವ ನೀನ್ ಮಾಡ್
ಆಡ್ಕೊಂಡ್ರಿ ಮದ ದುಡ್ಡು ಮಾಡ್ಕೊಂಡ್ರಿ
ಮಾಡತ್ ಮಾಡ ದೊಡ್ಡ ಮ ನೆಪದಲ್ಲಿ ಮತ್ತತ್ ಇದ್ ಬಿಟ್ರಿ ಅಂದ್ರ ಮತ್ ಮುಂದ್
ಏ ಆಗದಿಲ್ರರಿ ಆಗದಿಲ್ಲ ಹಂಗೆ ಸ್ವಲ್ಪ ಕನೆಕ್ಟ್ ಮಾಡ್ಕಂದ್ರ ಯಾವ್ದಾನ ಒಂದು ವೈಫೈ ಕನೆಕ್ಟ್ ಮಾಡ್ಕೊಂಡ್ರ ಇದ್ರೆ
ಹ
ಏನ್ ನೋಡಮ್ರಿ ಅಲ್ಲಿ ತಕಂಗ ನ ಆಗಿಲ್ರಿ ಆದ್ಮೇಲೆ ಹೇಳಿದ್ರಿ ಇದ ತ ನಂದ ಹೋಗೋಗ್ರೀ ಮ್ಯರೇಜ್ ಒಮ್ಮನಿಗೆರ
ಹಾ ಯಾಕಂದ್ರೆಖರ್ಚನೆ ಖರ್ಚುತರಿ ಮತ್ತ ಒಬ್ಬೊಬ್ಬರುದ ಅಂದ್ರೆ ಬಾಳ ಹರಣ್ ಬಳ್ತರಿ
ಹೌದ್ರ ಹೌದ್ರ ಹೌದು ರಂಗ್ಯಾತ್ರಿ ಏನ್ ಮಾಡ್ತಾರ ಅದ್ರಾಗ ನಮ್ಮ ಊರಲ್ಲಿ ಅಂದ್ರೆ ಬಾಳ ಮಂದಿ ಬಂದ್ ಬಿಡ್ತಾರೆ ಸಡನ್ಲಿ
ಹೌದೌದು ಖರ್ಚು ಬಾಳದೆಲ್ಲಿ
ಹ್ಮ್ ಹೌದ್ರಿ ಅದಕ್ಕೆ ಮಾಡ್ಬೇಕ್ರ ಮಾಡಿದ್ರ
ಏನ ನಡೀತದ ಆರಾಮ
ಹೀ ಸಮೀರ್ ಭಯಿ ಅವ್ರದ ಏನ ಅವ್ರ ಸಿಸ್ಟರ್ ಏನ ಎಂಗೇಜ್ಮೆಂಟ್ ಇ ಅಂತಲ್ರಿ
ಯಾವಾಗ್ರೀ
ಹ ಏನ ಮರ ಬಂದ ಮೇಗ ಅಂತಂದ್ರರು
ಹೌದಾ ಹ್ಮ್ ಹ್ಮ್ ಆಗ್ಲಿ ಆಗ್ಲಿ ಒಳ್ಳೇದಲಿ ಅವನು ಎಲ್ಲಿ ಇರೋದ
ಅವನು ಊರಲ್ಲ ಇದಿದ್ದಾನೆ ಏನು ಹೊರಗೆ ಬರ್ತಿಲ್ಲ ಅವನು ಅದಕ್ಕೆ ಅಂದ್ರ ಹೋಗಿವಕ್ ಬುಕ್ ಮಾಡಿ ಬರಾಮ ಅಂತಂದ್ರು ಗೋಗಿ ಪಂಕ್ಷನ್ಲ್ಲ ಹ ಎಲ್ಲ ಇರೋದು
ನಿಮ್ ನಿಮ್ ಕಾಸ್ಟ್ ಅಲ್ಲಿ ಎಂಗೇಜ್ಮೆಂಟ್ ಮಾಡ್ತಾರಾ
ಹಾ ಮಾಡ್ತಾರ
ಇಲ್ಲ ಡೈರೆಕ್ಟ್ ಲಗಣನೆ ಮಾಡ್ತಾರಲ್ಲ ಅದಕ್ಕೆ
ಅ ಇಲ್ಲ ಇಲ್ಲ ಇಲ್ಲ ಮಾಡ್ತಾರೆ ಹೆಂಗಜ್ಮೆಂಟ್ ಮಾಡ್ತಾರೆ ಹೋಳ್ ಅದು ಇದು ಮಾಡ್ತಾರೆ ಹಾಗೇನಲ್ಲ
ಹೌದಾ ನಾನ್ ಕೇಳಿಲ್ಲಪ್ಪ ಅದಕ್ಕೆ
ರೀ ಮಾಡ್ತಾರೆ ನೀವ್ ನೋಡಿ ಈಗ ಶಮೀರ್ ಅವ್ರ ಸಿಸ್ಟರ್ ಇದೆ ಅಲ್ವಾ ಅವಾಗ ಬನ್ನಿ ಗೊತ್ತಾಗುತ್ತೆ ಹ ಬನ್ನಿ ಗೊತ್ತ ಗುತ್ತೆ ಯಾಕಂದ್ರೆ ಈಗ ಗೋಯ್ ಫಂಕ್ಷನ್ಲ್ಲ ಇವಾಗ ಲಗ್ನ ಗಿಗ್ನ ಇಲ್ಲಲ್ಲ ಬೇಸಿಗೆ ಕಾಲದಲ್ಲಿ ತುಂಬಾ ಲಗ್ನಗಳು ಇರ್ವು ಹ
ಹೌ ಹೌದು ಇವಾಗ ಅಂತ ಕಡಿಮೆನೆ ಅಂದ್ರೆ ಮೂರ ಮಾಡಿನ ಬಾಳ ಮ್ಯೇಜ್
ಅದಕ್ಕೆ ಅದಕ್ಕೆ ಕೇಳಿದೆ
ಹಾ
ಹ್ಮ ನಾವನ್ ಕೇಳಿದ ರಕ್ಕೆ
ಮತ್ತತ್ ನಿಮ್ಮ್ ಅಣ್ಣರ್ ಈ ವರ್ಷ ಮಾಡ್ಬೇಕಾ
ಹಾ ಮಾಡ್ಬೇ್ರೀ ಅದಕ್ಕೆ ನೋಡ್ಂದ ಮಾಳಬಗ ಮ ಮ ಕೊ ಕಕಿದೆ
ಎಷ್ಟು ಎಷ್ಟು ಜನಕ್ಕೆ ಮಾಡ್ಬೇಕು ಅವ ಜಲ್ದಿ
ಮುಂದೆ ಮಾಡಬೇಕಂತ ಸ್ ಪ್ಲಾನಿಂಗ್ ಆ್ಕ ರ
ಓ ಹಂಗಾದ್ರೆ ನಡೀತತ್ ತಗೋ ಕರ್ಸಲ್ಲಿ ಉಳಿತ ನಿನ್ನ ಯಾಕಂದ್ರೆ ಒಬ್ಬೊಬ್ರದ ಒಬ್ಬರಿಗೆಗೆ ಒಂದ್ ಮೂರ್ ಲಕ್ಷ ಅಂದ ನಾಕ್ ಜನ್ ಗೇಟ ಆ್ತು ಹನ್ನೆರಡು ಲಕ್ಷ ಆಯ್ತು ಮಾಡ ಅಂದ್ರೆ ಒಂದು ಐದ್ರ್ ಲಕ್ಷ ಮುಗಿದ್ ಬಿಡುತ್ತೆ ಎಲ್ಲ ಸುಮ
ದ ಕೇಳ ಅದೇ ಪ್ಲಾನಿಂಗ್ ಆಐಕವ ರ ಎ ನೋಡ್ಬೇಕಕ್ ಮಾಡರಿ ನಿಮ್ ಕಡೆ ಯಾರನ್ ಪರಿಚಯ ಇದ್ರರು ನೋಡ್ರಿ ನಿಮ್ ಬೇರೆ ಊರಲ್ಲಿ ಯಾವ್ದಲ್ಲಿ ಎ ನಿಮಗೇನು
ಹೆಣ್ಣ ರೀ ಹೆಣ್ಣು ಕೇಳಂ ತವಪ್ಪ ಅದ್ರಾಗ ಏನದ
ಏ ಕೇಳ್ರಿ ಯಾಕಂದ್ರೆ ನಿನ್ ಬರ್ತ
ಯ ಬಣ್ಣಾರ ಹೆಂಗ ಅ ಗೊತ್ತ ನೀ ನೀ ಹೆಂಗಿದೆ ಅಂತ ನಂಗ ಗೊತ್ತ ಮ ಮುಖನ್ ಅವ್ರನ್ ಬೇಕಾದ್ರೆ ಹೆಣ್ಮಕ್ಳು ಇರ್ತಾರಲ್ಲ ಹುಡುಗ ಏನ್ ಮಾಡ್ತನ್ ಕೇಳಿದ್ರಿ ಅಂದ್ರ ನಾವ ಹುಡುಗ ಚಂದ ಮಾಡಿಕೇರಿ ಅಂತ ನಾವ್ ಹೇಳ್ಬೋದು
ಹ್ರರಿ ಯಾಕಂದ್ರಿ ಎರಡೊ ಮನ ಕಳ ಇಷ್ಟ್ಣ ಒಪ್ಪಿಗಿತ್ತ ಅಂದ್ರೆ ಆಗ್ದ್ರಿ ಅದಕ್ಕೆ ನೀವು ಕೇಳ್ರಿ ನೋಡಮ ಪರಿಚಯದಲ್ಲಿ ಅ ಇದಲ ಕೇಳ್ರಿ
ಮಾಡಿದವ್ರ ಮಾಡಲ್ಲಪ್ಪತಾರ
ಹೌದೌದ ಹೌದ್ರಿ ಅದಕ್ಕೆ ಮಾಡ ಮಂದ
ಮತ್ತ್ ನಂಬಿಕೆ ಇರಲ್ಲ ಯಾರಿಗು ಆತರ ವ್ಯವಸ್ಥೆ ಆಲ್ಲಿ
ಹಾ ರೀ ನಾವ್ ಅದೇ ಪ್ಲ ಇನ್ ಮಾಡ ಹದ ನೋಡಾಕ್ ಕುಂತೀವಿ ಇಲ್ಲಂದ ಚಲೋ ಇತ್ ಅಂದ್ರೆಯ್ತ ಮಾಡಿಬೋ ಯ ಯಾಕಂದ್ರೀ ಈಗ್ರೀ ನಮ್ ತಾಯಿಯವರ್ಗೂ ಕೂಡ
ಹೌದೌದು ಎಷ್ಟು ದಿನದ್ ಮಾಡಂಗಾರ್ರಿ ಅವ್ರನು
ಎಲ್ಲ ಒಮ್ಮ ಮಾಡ್ವಿ ಅಂದ್ರೆ ಅವ್ರ ಅವಸ್ ನೋ ನೋಡ್ಕೊಂಡ ನಾವ ಮಾಡ ಹ್ಮ್ ಈಗ ಯಾರ ನಮ್ಮಂಡವರು ಒಂದೊಂದು ವ್ಯವಹಾರ ಆ ಕಣಿಗಾರಿಕೆ ಬಿುಟ್ಟನನೆ ಒಂದೊಂದು ಡ್ರೈವಿಂಗ್ ಗಿವಿಂಗ್ ಮಾಡ್ಕೊಂಡಂತೋರರು ಕಡ ಲೈಫ್ ಸೆಟಲ್ ಆಗುತ್ತೆ
ಲೈಫ್ ಸೆಟ್ಲ್ ಆದ್ಮೇಲೆ ಯಾರಾದ್ರೂ ಕೊಡ್ತಾರೋ ಈಗನ್ ಕಾಲ್ದಾಗ
ಹಾ ಅದಕ್ಕಿ ರೀ ಅವ್ರ ಸೆಟಲ್ ಮಾಡ್ಬೇಕ ಅಂತ ಕುಂತೀವಿ ಈಗಲಬ್ಬ ಇನ್ನೊಬ್ಬ್ರ ಕಳಳ್ಸ್ಬಕ್ ಮಾಡಿದೀವ್ರೀ ಇ
ಹ ನನ್ ಮಗಳಿಗೆ ಏನಂತ ನೋಡ್ದಾನ ಅಂತ ಅನ್ಬೋದು
ಹ ರೀ ಯಾಕಂದ್ರೆ ಮುಮ್ದ್ ಸಾಕ್ತಾರಿಲ್ಲಾ ಅಂತ ಎಷ್ಟ ಅವ್ರಿಂಗ ಇದ
ನನು ಅದಾಗ್ತದ ಮತ್ತೆ ನೋಡ್ರಿ ನೀವನ್ ಯೋಚನೆ ಮಾಡ್ರಿ
ನಾವ್ನ್ ಯ ಮಾಡ ಅದ ಮಾಡ್ರಿ ಅವ್ರಿಗೆ ಇನೊಬ್ಬರಿಗೆ ಇನ್ನೊಬ್ಬ್ರ ಯ
ನೀವ ಆದ್ರೆ ಏನ ಕೆಲ್ಸ ಮಾಡ್ರಿ ಅಲ್ಲಿ ಲಗ್ನ ಅಷ್ಟಿಗೆ ಒಂದ್ ಕೆಲ್ಸ ಸಕ್ಸಸ್ ಆಯ್ತ ಮುಂದಸ್ಕೊಂಡ ಹೋಗಿ ಹೋಗಬೋದು ಮುಂದಾದ್ರನು
ಹಾ ರೀ ಮಾಡ ಮಾಡ್ತಿವ್ರಿ ನಾವವು ನರಿ
ಮಾಡ್ ಏನೋ ಯಾವ್ದ ಯಾವಲ್ಲಿ ಒಂದ್ ಬಿಸ್ನೆಸ್ ಸ್ಟಾರ್ಟ ಮಾಡಿದೆ ಅಂದ್ರ ನೀನ್ ಲಗ್ನನು ಅಲ್ಲಿ ತಕ್ಕ ನಿಂದು ಒಳ್ಳೆ ಗಿರಾಕಿ ಕುಂತರ್ತದ
ಹೌದು ಹೌದು ನಾನ್ ಕೂಡ ನಾನ್ ಕೂಡ ಮಾಡ್ಬೇಕಂತ್ದ ಪ್ಲಾನಿಂಗ್ ಆತಿದ್ರೀ ಅದ ರಿಸ್ಯೂಮ್ ಒಂದು ರೆಡಿ ಮಾಡಿಷ್ಟ ಸರ್ ಕೈಗೆ ಒಂದು ಕೊಟ್ಟ ಹ್ಮ ಮಾಡ ಮಾಡ್ಬೇಕ್ರೀ ಮಾಡಿದ್ರೆ ಮುಂದು ಇಲ್ಕಂದ್ರೆ ಆಗಲ್
ಈಗ ಲಗ್ನ ಆದ್ಮೇಲೆ ಕೆಲ್ಸ ಮಾಡ್ತೀನಿ ಕೆಲ್ಸಕ್ ಹೋತೀನಿ ಅಂದ್ರ ಅದ ಆಗ್ಲಾರ್ದ ಮತ್ತ
ಆಗೋದಲ್ರಿ ಇವಾಗೇ ದುಡ್ಡು ಮಾಡ್ಕೊಂಡು ಯಾವ್ದ ಬಿಸ್ನೆಸ್ ಮಾಡ್ಕ ಕುಂತಾರೆ ನಮ್ ಜೀವನ ಕೂಡ ಸಾಗುತ್ತೆ ಸಣ್ಣದಗಿ ಹ್ಮ್ ಹೌದ ಹೌದೌದ್ರಿ ಅದಕ್ಕೆ ನಾನ್ ಅದೇ ಪ್ಲಾನಿಂಗ್ ಹಾಕಯಿದಿನಿ
ಅದೇ ಆರಾಮ್ ಆಮೇಲೆ ಆಗ್ಬೋದು ಆದ್ರನು ಅವಾಗ ಸಂಬಳನು ಬತಿರ್ತದ
ಅದೇ ಮಾಡ್ಬೇಕಂತ ಮಾಡಿದಿ
ಹಾ ನೀವ ಏನ್ ಆಗ್ಬೇಕತ್ ಮಾಡ್ರಿ ಬಿಸ್ನೆಸ್ ಮಾಡ್ಬೇಕಂದ್ರೆ
ನೋಡ್ರಿ ಈಗ ಯಾವ್ದ ಒಂದು ಸಣ್ಣ ಪುಟ್ಟ ಮೊದ್ ಕೆಲಸ ಮಾಡಬೇಕಕ್ ಕೆಲಸ ಮಾಡೆ ಕಾಂಟಾಕ್ಟರ್ ಕೆಲ್ಸ ರಿ ಯಾಗ ಯಾಕಂದ್ರೆ ಒಂದು ಡಾಬಾರ್ ಗಿಬರ್ ಯಾಕಂದ್ರೆ ಚೆನ್ನಾಗಿ ಸೂರತ್ಗೆ ರೋಡ್ ಹೋಗ್ತಿದೆ ಅಲ್ರಿ ಹ ಅಲ್ಲಿ ಎಲ್ಲ ಹ ಅಲ್ಲಿ ಇಲ್ಲಿ ನಾವು ಒಂದು ಡಾಬಾ ಹಾಕಿದೀವಿ ಅಂದ್ರೆ ಅಲ್ಲಿ ಕೆಲವೊ ಲೈಫ್ನೆಡಿಯುತ್ತೆ ನಮ್ಮ ಫ್ಯಾಮಿಲೈನು ನೆಡಿಯುತ್ತೆ ಒನ್ ಟು ಒನ್ ಟು ಡಬಲ್ ಮಾಡಬ ಡಬಲ್ ಟು ತ್ಬಲ್ ಮಾಡಬುದು ಅದಕ್ಕೆ ಅದು ಪ್ಲಾನಿಂಗ ಮಾಡದು ಆಗ್ಬೇಕು ನಾವ್ ಅಣ್ಣವ್ರಿಗೆ ಹೇಳಿಬಿಟ್ಟು ಮಾಡಿವ್ರಿ ಪ್ಲಾಟ್ ಗೀಟ್ ಅದು ಅಂದ್ರೆ ಆಗ್ಬೇಕು ನೋಡಿ ತಾವ್ನ್ ತೋತ್ರಿದ್ರೆ ತೋರಿ ಅಲ್ಲಿ
ತೋತಿವ್ರ ಸ್ವಲ್ಪ ರೊಕ್ಕ ಎಲ್ಲ ಏನ್ ಮಾಡ್ತ ಹೋದ ವರ್ಷ ಹೊಲ ಹಾಕೊಂಡು ಸಾಲ ಐತಿ ನಮ್ಮೂನು
ಹೌದ್ರಿ ನಮ ಕೂಡ ಸಾಲ ಆಯ್ತ
ಹ ನೀವನಾದ್ರೆ ಮಾಹಿತಿ ಬಗ್ಗೆ ತಿಳ್ಕೊಂಡು ನೀವು ಸ್ವಂತ ಬಿಸಿನೆಸ್ ಮಾಡ್ಬೋದಲ್ಲಾ
ಹಾ ಮಾಡ್ಬೋದ್ರೀ ಮಾಡಮ್ರರಿ ಹಂಗೇನಿಲ್ಲ ಸ್ವಲ್ಪ ತಿಳ್ಕೋಬೇಕು ಯಾಕಂದ್ರೆ ಯಾರನೆ ಎಸ್ಪೀರಿಯನ್ಸ್ ಅನುಭವ ಅವರು ಪೊಲೀಸ್ ಅವರ ಬಳಿ ಹೋಗಿ ಮಾತಾಡಿಗಿ ಕೇಳಿ
ಪ್ರತಿ ಒಂದು ಕಲ್ತಿರಿ ಅಂದ್ರ ನಿಮಗು ಅನುಕೂಲ ಐತಿ
ಹ್ಮ ಅನುಕೂಲ ಆಗುತ್ತೆ ಈಗ ಯಾಕಂದ್ರೆ ಆದ್ರಲ್ಲಿ ನೋಡಿ ಈಗ ನಾವು ಮಾಡಿ ಕೋಟಿ ಕೃಷ್ಣ ಅವರು ಅಣ್ಣದವರಿಗೆ ಹಚ್ಚಿದ ನಾನು ಯಾವದನ್ನ ಎಜುಕೇಷನ್ಂದ ಯಾವದನ್ನ ಅಪ್ಲೈ ಜಾಬ್ಗೆ ಅಪ್ಲೈ ಮಾಡಿದೆ ಆದ್ರೆ ಅ ಕಡೆ ಇದೈತಂದ್ರ ಈ ಕಡೆ ಅದನಗುತ್ತೆ ಆಗುತ್ತೆ ಎರಡು ಆಗುತ್ತೆ
ಜಾಬ್ ನನಿಮ್ದು ನೋಡುಮು
ಇಲ್ಲ ನಂದುು ನಾನ್ ನೋಡ್ಕೊತೀನ್ ರೀ ಯಾಕಂದ್ರೆ ನನ್ ಕೂಡ ಇರುತ್ತಲ್ಲ ನನ್ ಕೂಡ ಆದ ಸಪ್ರೇಟ್ ಸಪ್ರೇಟ್ ಆದಯಾ ಮಾಡ್ಕೋ ಅವ್ರಿಗಂತೆ ಇಷ್ಟ ಬರುತ್ತೆ ಅಂತ ನಾನು ಹೇಳಕ್ ಹೋಗುದಿಲ್ಲ ನಾನ ಆದಾಯ ಆಧರದಲ್ಲಿ ಅರ್ಧ ಕಡಿತ ಮಾಡ್ಕೊಂಡೆ ನನ್ನ ಅಕೌಂಟ್ಲ್ಲಿ ಖಾತೆಯಲ್ಲಿ ಇಟ್ಟುಕೊಳ್ಳತನಿ ಇಷ್ಟ ಇಷ್ಟ ಅಂತ ಅವ್ರಿಗೆ ಪರ್ಸೆಟೇಜ್ ಮೇಲೆ ಕೊಡತೀನಿ ಕೊಟ್ಟಿಗೆ ಇಷ್ಟ ನಾ ಅವ್ರಗನ್ ಕೊಡ್ತೀನಿಕಂಡು ಅ ನೋಡ್ಕೋತೀನಿ ಯಾಕಂದ್ರೆ ಅವ್ರರು ಲಗ್ನ ಆದಂದ್ಮೇಲೆ ನನ್ ನೋಡೋದಿಲ್ಲಂತ ನಮಗೆ ಗೊತ್ತಿದೆ
ಓ ಯಾರ ಯಾರ ಯಾರ ಯಾರ ಟೈಮ್ ಯಾರ್ ಹೆಂಗ ಚೇಂಜ್
ಹ್ಮ ಚೇಂಜ್ ಆಗ್ತಾರ ಅಂತ ಗೊತ್ತಾಗ ಹ ಗೊತ್ತಾಗಲ್ಲ ಇಲ್ಲಿ ನೋಡಿ ನಮ್ಮ ಹಾಸ್ಟೆಲ್ ಹುಡುಗ ಅಲ್ಲಿ ಹಾಸ್ಟೆಲ್ ಹುಡ್ಗ ಇನ್ನ ಎಲ್ಲರು ಲಗ್ನ ಆಗಿದ್ದಾರೆ ನಾಕ ಐದ್ ಮಂದಿ ಟೋಟಲ್ ಅವರು ನಾಲ್ಕ್ ಮಂದಿ ಲಗ್ನ ಆಗಿದ್ದಾರೆ ಹಾಗಿದ್ದರೆ ಅವರು ಇನ್ನೋರು ತಂದೆ ವಯಸ್ಸಾಗಿದೆ ಅವ್ರ ತಾಯಿ ಕೂಡ ಇದ್ದಾರೆ ಅವರು ರುಷಿ ಕುರುಷಿ ಅಂತ ಅವರು ಹ್ಮ ಎಲ್ಲಟಾ ಉಡು ಎಲ್ಲ ಅವರು ಹುಡುಗಿ ಕೊಟ್ಬಿಟ್ರೆ ಕೊಟ್ಬಿಟ್ಟಾರ ಎಲ್ಲಾ ಅಣ್ಣದವರು ಎಲ್ಲಾ ಕಡೆ ಒಲಗಲ ಆಾಸ್ತಿಗೆಲ್ಲ ಹಂಚ್ಕೊಂಡು ಅವ್ನಿಗೆ ಒಬ್ಬಂಟಿ ಮಾಡಿಬಿಟ್ರೆ ಅವ್ನು ಎಜುಕೇಶನ್ ಓದ್ತಾ ಇದ್ದಾನೆ
ಹ ಸಂಖೆ ಆತ ಎಲ್ಲ ಹೇಳ ಮ್ಯಾರೇಜ್ ಆದ್ಮಲ್ಲ ಯ ಎ ಮ ಧೋ ಚೇಂಜ್ಗಬಿತ್ರರೆ
ಸಣನ್ ಕೂಡ ಮದವೆ ಮಾಡಿ ಕೊಟರೆ ಅವ್ನು ಕೂಡ ಲೈಫ್ ಸೆಟ್ಲ್ ಆಗುತ್ತಲ್ಲ ಅವ್ನು ಊರು ಹೊರ ಜಾಯಿಂಟ್ ಫ್ಯಾಮಿಲಿ ಆಗಿರ್ಬ ತಾನೆ ಈಗ ಈಗ ಏನ್ ಮಾಡ್ಬಿಟ್ರ ಕಡೆ ಕಡೆಗ ಆಗ್ಬಿಟ್ರ
ಹಂಗಾದ್ರೆ ಏನ್ ಮಾಡ್ತೇವೆ ಜೀವನ ಹ ಹೀಗೆ ಇದ್ದ ಎಲ್ಲಾರ್ದಾಗೆ ಜೀವನ ಕಟ್ಕೊಂಡ್ ಬಿಡ್ಬೇಕು ಎಲ್ಲಾರ ಆದಂದ್ರ ಜೀವನಕ್ಕೆ ಅ ಬಾಳ ಅಸಧ್ಯವಾದ್ ಮತ್ತದ ಅವಾಗಂತ
ಫೋನ್ ಬರ ಕೊತ ನಿಂದರ್ ಸ
ಸರಿ ಸರ್